ಹ
ಹಲೋ
ಬ್ರೋ ಕೇಳಿಸತಿದ್ಯಾ
ಹಾ ಪ ಕರ್ತಿದ್ದೇನೆ ನಿಮ್ಗೆ.
ಹೌದ ಕೆಳಸ ಇದೆ.
ಏನಿಲ್ಲವರು ನೀ ಅಪ್ಪರಸ ಮಾತಾಡ್ತಿದ್ದ. ಹ ನೋಡಿದ್ರೆ ನಿಮ್ ಕಾಲ್ ಬಂದ್ಬಿಡ್ತು. ಅವ್ರ ಕಟ್ ಮಾಡ್ಬಿಟ್ಟು ನೀವು ಮ
ಹ ಟ್ರೈ ಮಾಡ್ತಾ ಇದ್ದೆ.
ಹಾ ಹಾ ಅದೇ ಅನ್ಕೊಂಡೆ ನಾನು ಯಾರು ಟ್ರೈ ಮಾಡಿರ್ತೀರ ನೀವು ಅ ಬಂದ್ಬಿಟ್ಟಿತ್ತ. ಊಟ ಬ್ರೋ.
ಊಟ ಇನ್ನೇ ಬ್ರೋ
ಎಲ್ಲಬ್ರುೂ ಮಾಡ್ಬೇಕು ಹೊಟ್ಟೆ ಹಸತಿತ್ತು ಅವನ್ ಹೋಗ್ತೀನಿ.
ಚಿಕನ್ ಸ್ಪೆಷಲಿಟ ಕೊಡ್ತೀರಾ.
ಎಲ್ಲಿ
ನಮ್ಮಲ್ಲಿ.
ಹೌದಾ ಆ ಕಡೆ ಬಂದ್ರೆ ಮಾಡಾರ್ದೇನ ಇವ್ರ ಪಕ್ಕ ವಸ್ಥನೆ. ಅಲ್ಲ ಬ್ರಾ ನೀವು ಹಾ ಏನ್ ಹೇಳಿದ. ಇಬ್ ನಿಮ್ಮೂರ್ ಕಡೆ ಎಲ್ಲಾ ಟೂರಿಸ್ಟ್ ಪ್ಲೇಸಸ್
ಹ ಟೂರಿಸ್ಟ್ ಪ್ಲೇಸಸ್ ಅಂತ ಏನಲ್ಲಬ್ರು ಅಂತ. ವಿಶೇಷತೆ ಏನಿಲ್ಲ ಹರಗಿರಿ ಇದೆ ಅದು ಚೊಟ್ಟ ಬಾಂಬೆ ಅಂತ ಒಂದು ಪ್ರಸಿದ್ಧತಿರೋದಕ್ಕೆ. ಕೆ
ಚೋಟಾ ಬಾಂಬೆ ಹ ಮುಂಬೈಸ ತ ಅದು.
ಎಲ್ಲಬ್ರು ಅದು ಇರದುು ಬೆಳಗಾವಿಯಲ್ಲಿ. ಒಂದು ಚಿಕ್ಕ ಹಳ್ಳಿ ಹ. ಆಗ್ದು ಚಿಕ್ಕ ಹಳ್ಳಿಯ ಅದಕ್ಕೆ ಚೋಟ ಬಾಂಬಿ ಅಂತ ಇನ್ನೊಂದು ಹೆಸರು.
ಹೌದಾ ಮತ್ತೆ ನೀವು ಫ್ರೆಂಡ್ಸ್ ಎಲ್ಲಾ. ನಿವ ಫ್ರೆಂಡ್ಸ್ ಎಲ್ಲಾ ಜಾಬಿಗೆ ಹೋಗತಿದಾರ ಏನ ಅವ್ರ. ಕೆಲ್ಸ ಮಾಡ್ತಿದಾರ್ರ ಬ್ರೋ.
ಇನು ಆರ್ಮಿಗಿದೆ ಒ ಆರ್ಮಿ ಹೋಗಿದ್ದಾನೆ.
ಅಂದ್ರೆ ನಿಮ ಕಡೆಲ್ಲ ಯಾರ್ಗು ಜಾಸ್ತಿ ಹೋಗ್ತಾರಾ.
ಹಾ ಬ್ರೋ.
ನಿಮ್ಮರ್ ಕಡೆ ಎಲ್ಲ ಆದರ್ಮಿಗೆಲ್ಲಾ ಜಾಸ್ತಿ ಹೋಗ್ತಾರ.
ಅಮನ್ ಅದೊಂದು. ಫಿಕ್ಸ್ ಜಾಬ್ ಇದ್ದಾಗೆ ಹೊುತ್ಸು ತುಂಬಾ ಹೊತ್ತು.
ಹೌದಾ ನಂದು ಯಶಸ್ ದುಡಿ ಪೇರ್ ಆಗಿದ.
ಯಾವ್ದಬ್ರು.
ಎಸ್ ಎಸ್ ಸಿ ಜಿ ಡಿ ಅಂತ ಬರೆಸ್ತಾರೆ ಇವತ್ತು
ಎಸ್ ಎಸ್ ಸಿ ಜಿ ಡಿ ಹಾ ಹಾ ಬ್ರೋ ಪೇಪರ್ ಫಿಸಿಕಲ್
ಅಂದ್ರೆ ಅದು ಫಸ್ಟ್ ಎಕ್ಸಾಮ್ ಇರುತ್ತೆ ಅದನ್ ಬರರಿ ಅದು ಚೆನ್ನಾಗಿರುತ್ತೆ ನೋಡಿಿ ಅಂದ್ರೆ ಈ ಸಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಬಿ ಎಸ್ ಎಫ್ ಎಲ್ಲ
ಹಾ ಬ್ರೋ ಜೀಡಿ ಒಳಗೆ
ಹಾ ಅದೆಲ್ಲ ಬರ್ತ
ಹ ಮತ್ತೆ ಹೀಗೆ ಈಗ ಈಗೊಂದು ಹೊಸಾರ ತೆಗದಿದಾರಲ್ಲಬ್ರು.
ಯಾವ್ದ ಬ್ರೋ
ಇದು ಅಗ್ನಿವಿರಲ್ಲಿ ಮತ್ತು ಅಗ್ನಿವರಲ್ಲಿ ಪೇಪರು ಔಟ್ ಆಫ್ ಔಟು ಹ ಔಟಪೋಟು ಅಥವಾ ಒನ್ ತರ್ಟಿ ಫೈ್ ಪ್ಲಸ್ ಇದ್ರನು ಆದ್ರೆ ಎಸ್ ಎಫ ಡ್ಯಾಟ್ ಎಸ್ ಎಫಗೆ ಕಕೋದ ಇರತ್ತೆ
ಹೌದ ಹೌದು ಹೌದು ಇರ್ದೆಲ್ಲ ಬಂದಿದ ಅಂತೆ ಮತ್ತೆ ಈಗ ಈಗ ಎಸ್ ಎಸ್ ದಿನಲ್ಲಿ ಹೆಂಗಿತ್ತು ಟೈಮಿಂಗ್ ಅಂತಂದ್ರೆ ಅರ್ವತ್ತು ನಿಮಿಷ ಇರ್ತಿತ್ತು
ಹಾ ಬ್ರೋ
ಹ ಅರವಥೆಂಟರ್ದಲ್ಲಿ ನೀವೆಷ್ಟು ನೀವು ಅಂದ್ರೆ ಎಂಬತ್ತುಾದ್ರೆ ಎಲ್ಲಿ ಎಂಬತ್ ಎಸ್ಟ್ ಆದ್ರೂ ಅಟೆಂಡ್ ಮಾಡ್ಬುದ ಮತ್ತ ಇವಾಗ ಹೆಂಗ್ ಬರ್ತಿದ್ದೆ ನೀವು ಅರದ ನಿಮಿಷ ಕೊಟ್ಟಿರ್ತೀವಿ ಹೌದ ನಾಲ್ಕ ನ ನಾಲ್ಕು ಟಾಸ್ಕ್ ಇರುತ್ತೆ ಫಸ್ಟ್ು ಅ ಮ್ಯಾಥ್ಸ್ ಇರುತ್ತೆ ರೀಸನಿಂಗ್ ಇರುತ್ತೆ ಅಹ ಜಿ ಕೆ ಇರುತ್ತೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ ಇವ ನೆಕ್ಸ್ಟ್ ಏನ್ ಮಾಡ್ತೀರ ಅಂತಂದ್ರೆ ರೀಸನಿಂಗ್ ಹತ್ತೆ ಹದಿನೈದು ನಿಮಿಷ ಮ್ಯಾಥ್ಸಿಗೆ ಹದಿನೈದು ನಿಮಿಷ ಇಂಗ್ಲಲಿಷ್ ಗ್ರಾಮರಿರಿಗೆ ಹದಿನೈದು ನಿಮಿಷ ಟೈ್ ಫಿಕ್ಸ್ ಮಾಡಬಿಡ್ತಿದಿದ್ದಾರೆ
ಹ ಟೈಮ್ ಫಿಕ್ಸ್ ಮಾಡಿ ಎಕ್ಸಾಮ್ ಅಟೆಂಪ್ಟ್ ಮಾಡೋದು
ಹಾ ಅಟೆಂಡ್ ಮಾಡದ ಇರುತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಕೆಲವೊಬ್ರು ಮ್ಯಾಥಸ್ ಚೆನ್ನಾಗಿರ್ಾರೆ ಅವ್ರ ಮ್ಯಾಥ್ಸ್ ಜಾಸ್ತಿ ಟೈ ಮಾಡ್ಬಿಟ್ಟು ಚೆನ್ನ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ರು ಇಂಗ್ಲೀಷ್ ಅಲ್ಲಿ ವೀಕ್ ಇರ್ತಿದ್ರು ಅವರು ಇಂಗ್ಲೀಷ್ ಅಲ್ಲಿ ಬಿಡ್ತರು ್ ಈಗ ನಾನೇ ನೋಡಿ ಇಂಗ್ಲಿೀಷು ಬಿಡ್ತಿದ್ದೆ ನಾನು ಮ್ಯಾಥ್ಸ ರೀಸನಿಂಗ್ ಜಿ ಕೆ ಮೂರು ಮಾಡ್ತಿದ್ದವು
ಹ್ಮ್
ಈ ಮೂರಲ್ಲೇ ಚೆನ್ನಾಗ್ ಸ್ಕೋರ್ ಹಾಕತಿತ್ತು ನಂದ ಈ ಮೂರಲ್ಲೇ ಹೈಟ್ಫೈವ್ ಬಂದಿದೀ ಸ್ಕೋರ್ ಹ ಈ ತರ ಆಗ್ತದೆ ಆ ರತಿ ಮಾಡಿದ್ರೆ ನೆಕ್ಸ್ಟ್ ತುಂಬಾ ಟಫ್ ಆಗುತ್ತೆ ನೆಕ್ಸ್ಟ್ ಎಲ್ಲಾ ಪಾರ್ಟಗು ನೀವು ಅಟೆಂಡ್ ಮಮಾಡಲೇ ಬೇಕು ಹಂಗ ಆಗ್ಬಿಡುತ್ತೆ
ಜಿಕೆ ಜಾಸ್ತಿ
ಹಾ ಜಿ ಕೆ ಇಪ್ಪತ್ ಮಾರ್ಕ್ಸ್ಗ ಇರುತ್ತೆ ಬ್ರೋ ಜ ಕೆ ಇಪ್ಪತ್ ಮಾರ್ಸು ರೀಸನಿಂಗ್ ಇಪ್ಪತ್ ಮಾರ್ಸು ಮ್ಯಾಥಸ್ ಇಪ್ಪತ್ ಮಾರ್ಕ್ಸ ಮತ್ತೆ ಇಪ್ಪತ್ ಮಾರ್ಕ್ಸು ಇಂಗ್ಲೀಷ್ ಗ್ರಾಮ್ಮರ್
ಅನಿವೀರಲ್ಲಿ
ಅಗ್ನವೀರು ಹಂಗೆ ಇರುತ್ತಾ
ಹಾ ಸೇಮ್ ಪ್ಯಾಟರ್ನ್ೇ ಇರುತ್ತೆ ಎಲ್ಲ ಕೂಡಿ ಹಂಡ್ರೆಡ್ ಮಾರ್ಕ್ಸ್
ಮತ್ತತ್ ರನ್ನಿಂಗ್ ಎಷ್ಟ ಎಷ್ಟ್ ಕಿಲೋಮೀಟರ್ ಓಡ್ಬೇಕು
ಹದ್ನಾರು ಮೀಟರ್ ರನ್ನಿಂಗ
ಹಾ ಹದನಾರನೂರು ಇದು ಎಜಿ ಹ ಎಕ್ಸಿಲೆಂಟ್ ಆಗ್ಬೇಕಂದ್ರೆ ಪೋರ್ತ ಟ್ಟಿ ಮೆನ್ ತದ್ಬೇಕೇಕಾಗುತ್ತೆ.
ಎಷ್ಟ.
ನೀವು ಫೋರ್ ಥರ್ಟಿ. ಅಥ್ವಾ ಫೈವ್ ಮಿನಿಟ್ ಅ ಬೇಕಾಗುತ್ತೆ ಎಕ್ಸಲೆಂಟ್ ಮಾಡಿದ್ರೆ ಫಸ್ಟ್ ಗ್ರೂಪ್ ಆಗುತ್ತೆ. ಹ
ಹ ಹಾ
ಮತ್ತು ಲ. ಲಾಸ್ಟು ಫೈವ್ ತರ್ಟಿ ಮಿಂಟ್ ಇರುತ್ತೆ.
ಫೈವ್ ತರ್ಟಿ ಮಿನಿಟ್.
ಹಾ
ಕೆ ಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆದ ಜಾಗು.
ಹಾ ಬ್ರೋ ಪುಲ್ ರಿಸ್ಕ್ ಇರುತ್ತೆ.
ಹಾ ರಿಶ ಜಾಬಿರಿ ಶಲ್ರಿ ನ. ಸ್ಟಾರ್ಟಿಂಗು.
ಇಲ್ಲ ಬ್ರೋ ರನ್ನಿಂಗ್ ಎಷ್ಟ ಇರುತ್ತೆ ಹೇಳಿ.
ಅಲ್ಲಿ ಐದ ಕಿಲೋಮೀಟರ್ ಇರುತ್ತೆ.
ಐದು ಕಿಲೋಮೀಟ್ರಾ.
ಐದ್ ಕಿಲೋಮೀಟರು ಇಪ್ಪತ್ನಾಕು ನಿಮಿಷ.
ಇಪ್ಪತ್ತ್ನಾಕು ನಿಮಿಷ.
ಹಾ ಇದೇ ಬೆಸ್ಟ್ ಅಲ್ಲ ಐದ್ ಕಿಲೋಮೀಟ್ರ ಅಲ್ಲಿ ಸಾವಿರದ ಆರ್ನೂರ ಮೀ. ಐದ್ ನಿಮಷಕ್ ಓಡ್ಬೇಕಂತಂದ್ರೆ.
ಹಾ ಬ್ರೋ.
ಇಲ್ಲಿ ಐದ್ ನಿಮಿಷಕ್ಕೆ ಒಂದ್ ಕಿಲೋಮೀಟರ್ ಓಡ್ಬೇಕ ಇಲ್ಲಿ.
ನಿಮ್ಸಕ್ಕೆ ಒಂದ ಕಿಲೋಮೀಟರು.
ಹ ಐದ್ ನಿಮಿಷಕ್ಕೆ ನಾಲ್ಕು ಪಾಯಿಂಟ್ ಎಂಟ ನಿಮಿಷ ಅಂದ್ರೆ ನಾಕ್ನಿಮಿಷ ಒಂದ್ ನಲ್ವ ಸೆಕೆಂಡ್ ನಂಗೆಂದ ಕಿಲೋಮೀಟರ್ ಓಡ್ಬೇಕು.
ಎಲ್ಲಬ್ರು ನಮ್ ಫ್ರೆಂಡ್ಸ್ ಅದು ಕೆಲವೊಂದ್ ಮಂದಿ ಇದ್ದಾರೆ.
ಹಾ ಹಾ
ಆ ಹದ್ನಾರು ಮೀಟ್ರ ಬರೀ ನಾಲ್ಕ್ ನಿಮಿಷ ಮೂವತ್ ಸೆಕೆಂಡ್ಗೆ ಕಣಿಸ್ತಾರೆ.
ಹದ್ನಾರು ಮೀಟರ್ ಹದಿನಾರನೂರು
ಹಾ
ಹ್ಮ ಹ್ಮ್ ಹ್ಮ್ ನಾಲ್ ನಿಮಿಷಕ್ಕೆ.
ಹಾ ನಾಲ್ಕು ನಾಲ್ಕು ನಿಮಿಷ ಟ್ವೆಂಟಿ ಸೆಕೆಂಡ್ ಅಥವಾ ತರ್ಟಿ ಸೆಕೆಂಡ್ ತೋಗತಾರೆ.
ಇಪ್ಪಾ ಏನ್ ಫಾಸ್ಟ್ ಕೊಡ್ತಾರ ಅವರು.
ಇಲ್ಲೊಬ್ರು ಹೆವಿ ರನ್ನರ್ ಇದಾರೆ
ಹಾ ಹಾ
ನಮಗದು ಆಗಲ್ಲಬ್ರರು ನಾವೂ ಒಂದ್ಸಲ ಟ್ರೈ ಮಾಡ್ದ. ನಂದು ಸಿಕ್ಸ್ ಟ್ವೆಂಟಿ ಒನ್ ಸೆಕೆಂಡ್ ತತ್ತು.
ಓ ಸಿಕ್ಸ್ ಟ್ವೆಂಟಿ ನ.
ಹೂ ಹೂ
ಓ ಹಂಗ್ರೀ ಪಿ ಸಿ ಎಲ್ಲ ಕಾಲ ಫಾರ್ಮ್ ಮಾಡಿದಾರಲ್ಲ ಅದಕ್ಕೆಲ್ಲ ಬರರಿ.
ಹಾ ಬ್ರೋ ಈಗ ಅಗ್ನಿವೀರು ಮತ್ತು ಟ್ರೇಡ್ಸ್ ಮ್ಯಾನ್ ಎರಡು ಇದ್ದೇವೆ ಎರಡು ಹಾಕಿದ್ದೆ.
ಹ್ಮ ಹಾ ಹಾ
ಈಗ ಕಾನ್ಸ್ಟೇಬಲ್ ಅಂತ ಕರೆದಿದ್ದಾರೆ ಬ್ರೋ
ಹಾ ಪ ಇದಕ್ ಹಾಕಿ ಹೌದು ಕಾನ್ಸ್ಟೇಬಲ್ ಅಪ್ಲಿಕನ್ ಹಾಕಿ.
ಹ ಕಾನ್ಸ್ಟೇಬಲ್ ಹೇಗಾಗುತ್ತೆ ಇನ್ನೊಬ್ಬ್ರ ಕೈಯಲ್ಲಿ ಕೆಲ್ಸ ಮಾಡೋದು ಒಂಥರ ಆಗತ್ತೆ. ಹಾ ಹ
ಮತ್ತೆ ಅಗ್ನಿವರಾದ್ರೆ ಬೇರೆ ಕೇಳಕ್ ಕೆಲ್ಸ ಮಾಡಕ್ ಆಗಲ್ವಾ
ಅಗ್ನಿವೀರ ನಮ್ಮ ಡ್ರೀಮ್ ಆಗುತ್ತೆ ಅದಕ್ಕೆಅದಕ್ಕೆ ಜಾಸ್ತಿ
ಓ ಬೇರೆ ಕೆಳಗೆ ಬೇರೆ ಕೈ ಕೆಳಗೆ ಕೆಲ್ಸ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂತೀರಾ
ಹಾಗೇನಿಲ್ ಬ್ರೋ ಅಗ್ನಿವೀರದಲ್ಲಿ ಸ್ವಲ್ಪ ಫ್ರೀಡಮ್ ಇರುತ್ತೆ
ಹ್ಮ ಹಾ
ವ್ಯಾಲ್ಯೂ ಜಾಸ್ತಿ ಇರುತ್ತೆ ಬ್ರೋ ದೋಸ್ತ ಹಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮತ್ತು ಅಥಾರಿಟಿ ಜಾಸ್ತಿ ಇರುತ್ತೆ
ಹ್ಮ್ ಹ್ಮ್ ಹ್ಮ್
ಅದೇ ಪೊಲೀಸ್ ಆಗ್ಲಿ ಪಿ ಎಸ್ ಐ ಸಕ್ರ ಅಷ್ಟು ಅಥಾರಿಟಿ ಇರಲ್ಲ ಬ್ರೋ ಆದ್ರೆ. ಆರ್ಮಿಗ ಇರುತ್ತೆ.
ಹೌದೌದು ಇರುತ್ತೆ ಹೌದು ಆರ್ಮಿ ಅಂದ್ರ ಒಂದ್ ಗತ್ತು ಅದದು
ಹೆ ಆದ್ರೆ ಎಲ್ಲರಿಗೂ ಸಿಗಲ್ಲ ಬ್ರೋ ಆ ಜಾಬು
ಹ್ಮ್ ಸಿಗಲ್ಲ ಎಲ್ರಿ ಹೌದು ನಂದ ನನ್ ದೋಸ್ತ ಒಬ್ಬ ಇೇ ಅಗ್ನಿರ್ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾನೆ
ಹೌದು
ಹ ಉತ್ತರಾಖಂಡಲ್ಲೆಲ್ಲ ಕೆಲ್ಸ ಮಾಡ್ತಿದ್ದೆ ನು ಉತ್ತರಾಖಂಡ್ ಅಲ್ಲ ನೇಪಾಳ್ ಬಾರ್ಡರ್ ಅಂತಿದ್ದ
ಹಾ
ಅಲ್ಲಿ ಕೆಲ್ಸ ಮಾಡ್ತಿದ್ದೀನಿ ಅಂತೆಲ್ಲಾ ಅಂತಿದ್ದ ಒಲ್ಲಾ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ದ ನಂಗೆ
ಹ ಹಾ ಮತ್ತೆ ಬ್ರೋ ಅಲ್ಲಿ ಜಾಸ್ತಿ ಪೇಮೆಂಟ್ ಇರಲ್ಲಬ್ರೋ ಆದ್ರೂನು ಅಗ್ನಿವೀರ ನು ಅಂತ ಮ ಜಾಸ್ತಿ ಮಂದೆ ಹೋಗುತ್ತೆ
ಹಾ ಹಾ ಹೌದು ಜಾಸ್ತಿ ಪೇಮೆಂಟ್ ಇರಲ್ಲ ಕ್ರೇಟ್
ಹಾ ಈ ಬ ಜಾಸ್ತಿ ಆದ್ರೆ ಮೂವತ್ತೆರಡು ಇರುತ್ತೆ
ಹಾ ಅಷ್ಟೇ ನಮ ಫ್ರೆಂಡಗ ಇಪ್ಪತ್ತ ನಾಕೇಏನ ಕೊಡ್ತಿದಾರ ಅಂತ ಅಂದಿದ್ದ
ಇಲ್ಲಬ್ರು ಮೂವತ್ತು ಮೂವತ್ತೆರಡು ಇರುತ್ತೆ ಅಲ್ಲಿ ಒಂದ್ ನಾಕ್ ಸಾವರ ಐದ್ ಸಾವಿರ ಇಟ್ಕೊತಾರೆ
ಅಲ್ಲ ಅದೇ ಏನ ಕಟ್ ಮಾಡ್
ಹಾ ಕಟ್ ಮಾಡ್ಕೊತಾರೆ ಕಟ್ ಮಾಡ್ಕೊಂಡ ಲಾಸ್ಟ್ಗೆ ಒಮ್ಮೆ ಇದನ್ ಹಾಕ್ತಾರೆ
ಹಾ ಹೌದ
ಉತ್ತರ್ಲ
ಲಾಸ್ಟ್ ನ ಹತ್ ಲಕ್ಷ ಜಏನಕೊಳ್ತಾರಂತ ಹೌದಾ ಲಾಸ್ಟಿಗ್ಲ್ಲ ಮುಗ್ದಾದ್ಮೇಲೆ ಹತ್ ಲಕ್ಷ ಕೊಡ್ತಾರಂತೆ
ಹಾ ಕೊಡ್ತಾರೆ ಒಮ್ಮೆ ಪ್ಯಾಕೇಜ್ ಕೊಡ್ತಾರೆ
ಒಮ್ಮೆ ಪ್ಯಾಕೇಜ್ ಅಮೌಂಟ್ ಹತ್ರ ಚಲ ಏನಾದ್ರೂ ಮಾಡ್ಕೊಬೋದು
ಮತ್ತೆ ನಮ್ ಮುಂದ್ ಏನಾರು ಜಾಬ್ ಮಾಡ್ಬೇಕಂದ್ರೆ ಅದ ಮಾರ್ ಮಸತ ಹು
ಹಾ ಹಾ ಚೆನ್ನಾಗಿರುತ್ತದೆಲ್ಲ ಮುಂದೆ
ಸೊ ಅದಕ್ಕೆ ಇದನ್ನಾಗೆ
ಮತ್ತ ಈಗ ರಿಸರ್ವೇಶನ್ ಎ ಸಿಗುತ್ತಲ್ಲಾ ರಿಸರ್ವೇಷನ್ ಎಲ್ಲ ಸಿಗುತ್ತೆ ಮುಂದೆ ಜಾರಿಗೆ ಯಾರರು ಅಪ್ ಮಾಡಂಗಿದೆ
ಹಾ ಬ್ರೋ ಅಪ್ಲೈ ಮಾಡಿದ್ರೆ ಅದನ್ನ ಆರ್ಮಿ ಅಂತ ಒಂದ್ ಕಾರ್ಡ್ ಇರುತ್ತೆ ಕಾರ್ಡ್ ತೋರ್ಸಿದ್ರೆ ರಿಸರ್ವಷನ್ ಇದನ್ನಗುತ್ತೆ
ಹ್ಮ್ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ಹಂಗಾರೆ
ಕಟಿ ಜಾಸ್ತಿ ಅಲ್ವಾಬ್ರು
ಹ್ಮ ಹ್ಮ್ ಹೌದ
ಇರುತ್ತೆ ಬ್ರ ಹೋಗ
ಹಾ ರೇಶ ಇರುತ್ತಲ್ ಅಲ್ಲ ಬ್ರೋ ಯಾವ್ ಕೆಲ್ಸ ರಿಸ್ಕ್ ಇಲ್ಲ ಹೇಳಿ ಈಗಿನ ಕಾಲದಲ್ಲಿ ಎಲ್ಲ ರಿಸ್ಕ್ ಅದ್ರೆ ರಿಸ್ಕಲ್ಲಿ ಹೆಚ್ಚು ಕಮ್ಮಿ ಇರುತ್ತ ಅಷ್ಟೆ
ಹ ಚಿಕ್ಕರ್ ಜಷ್ಟ ಮತ್ತೆ ಇದ್ರಲ್ಲಿ ಏನಾಗುತ್ತೆ ಒಬ್ರು ನಾವು ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಮ ಫಿಸಿಕಲ್ ಫಿಟ್ ಜಾಸ್ತಿ ಬೇಕಲಾರು
ಸರಿ ರಾಯ್ತ ಹಾ ಭಾಯ
ಹಾ
ಹಾ